ಹ್ಮ್
ಹಲೋ ಹ
ಹಲೋ
ಹಲೋ ಕೇಳಿಸತದೆ
ಹಾ ಕೇಳ ಹೇಳಿ ಹಾ ಆರಾಮಿದ್ದೀನಿ ನೀವ್ ಆರಾಮೀ ರಾ ಹ್ಮ್
ಹಾ ಆರಾಮ್ರರಿ ಏನ್ ಮಾಡ್ತಾ ಇದ್ದೀರಾ ಹಾ ಆರಾಮ್ರೀ ಕೇಳಿಸ್ತಾದೆ ನನ್ಗೆ ಹೌದಾ ಓಕೆ ಕೆ
ಹ್ಮ್
ಹೌ
ನಿಮ್ದು ಲಂಚ್ ಆಯ್ತು ಮಧ್ಯಾಹ್ನ
ಹಾ ಆಯ್ತ್ರಿ ನನ್ ಫ್ರಂಡ್ ಹ ಮಾಡ ಮುದ್ದೆ ಚಟ್ನಿ ಮಾಡಿದ್ಲು ನ ಫ್ರ ಹ ನಮ್ಮರ್ ಕಡೆ ಮುದ್ದೆ ಚನ್ನ ಮಾಡ್ವಿ ರೂಲ್ಲ
ರೂಮಿಗೆ ಹೋಗಿ ಊಟ ಮಾಡ್ಕೊ ಬಂದ್ರ ಅವವು ಇವತ್ ಹಾಲ ಇಡ ಅಲ್ವಾ
ಹಾಲೆಡೆ ಇವತ್ತು ಆಫೀಸ್ ಇಲ್ಲಲ್ಲ
ಓಕೆ ಓಕೆ ಓಕೆ
ಹಾ ಹ್ಮ್ ಬೆಳಿಗ್ಗೆ ಈ ನನ್ ಫ್ರಂಡು ಅ ಹ ರಾಗಿ ಮುದ್ದೆ ಜವಳದ ಮುದ್ದೆ
ಹ್ಮ್
ಮಾಡ್ತೀರಿ ಐ ಮೀನ್ ಮಟನ್ಕ ಚಿಕನ್ ಮಟನ್ದ್ರಲ್ಲಿ ಚೆನ್ನಾಗಿರುತ್ತೆ ಮತ್ತೆ ಚಿಕನ್ಗೆ ಮತ್ತೆ ಹ ನಮ್ಮಮ್ಮ ಚಟ್ನಿಗ ಕೊಬ್ಬರಿ ಚಟ್ನಿ ಹ್ಮ ಮತ್ತೆ ಮತ್ತೆ ಬೆಂಡೆಕಾಯಿ ಉಳಿ ಮಾಡ್ತಾರಲ್ಲಾ ಹಾ ಬೆಂಡೆಕಾಯಿ ಕೈ ಹಳಿಗೆ ಅವೆಲ್ಲಾ ಮಾಡ್ತಾಳ ಅಮ್ಮ ಸೋ ನಾ ಬೆಳಗ್ಗೆ ಅಕ್ಕ ಸ್ವಲ್ಪ ಮುದ್ದ ಮುದ್ದೆ ಮಾಡ್ಕೊಂದುಹೊಗ್ಬಿಟ್ಟಿದ್ದಿಲ್ಲ ರೈಸ್ ಸರಿಯಂಗ ಹೆಸರು ಇಡ್ತಿದ್ದಂಗ ನನ್ ಫ್ರೆಂಡ್ ಏನ ಮುದ್ದೆ ಆಗಿದೆ ಚೆನ್ನಾಗಿರಲ್ಲ ಇದ್ರಲ್ಲಿ ಸ್ವಲ್ಪ ರಾಗಿ ಹಾಕಿಂಗ್ದೆ ಮಾಡಿಬಿಡ್ತೀನ್ ಬಿಡು ತಿನ್ಕೊಳಣ ಅಂತಂದಂದು ನಾ ಅದೇ ತಿಂದ್ವಿ ಹ್ಮ್ ಇನ್ನ ನೀವ ನ್ ಮಾಡ್ಬೇಕು ನೈಟ್ಗೆ ಫುಡ್
ನೈಟ್ಗೆ ನಾ ನಾನು ಸಾಂಬಾರ್ ಮುದ್ದೆ ಮಾಡ್ಬೇಕು ನಮ್ಮನೇಲ್ಲೂ ಮುದ್ದೆ ಮಾಡ್ಬೇಕು ನೈಟ್ಗೆ ಇನ್ನು ನೈಟ್ ಹ್ಮ್ ಸಾಂಬಾರು ತರಕಾರಿ ಸಾಂಬಾರ್ ನಾನ್ ವೆಜ್ಗೂ ಚೆನ್ನಾಗಿರುತ್ತೆ ವೆಜ್ಗೂ ಚೆನ್ನಾಗಿರುತ್ತೆ
ಓಕೆ ಐ ಮೀನ್ ಸಾಂಬಾರ್ಗೆ ಯಾವತ್ತು ತಿಂದಿಲ್ಲ
ಹ್ಮ್ ಸಾಂಬಾರಲ್ಲೇ ತಿನ್ನೋದ್ ನಾವು ಅದೆನಾ
ಓಕೇ ಹು
ಸಾಂಬಾರಲ್ಲಿ ಮುದ್ದೆ ಮಾಡ್ತೀವಿ
ಕೆ ಏನ್ ಸಾಂಬಾರ್ ತರಕಾರಿ ಸಾಂಬಾರಾ ತರಕಾರಿ ಎಲ್ಲ ಆಮೇಲೆ ಗಟ್ಟಿ ಮಾಡ್ತೀರ ನೀರ್ ತರಾ ಮಾಡ್ತೀರಾ
ಗಟ್ಟಿ ಮಾಡಲ್ಲ ಎಲ್ಲ ಮೀಡಿಯಮ್ ಆಗಿರುತ್ತೆ ಮತ್ತೆ ಬೇಳೆ ಆಾಕ್ತಿವಿ ನಾವು ಅದಕ್ಕೆ ತರಕಾರಿ ಸಾರಿಗೆ
ಓಕೆ ತೊಗರಿರ್ಬೇಳೆ
ತೊಗರಿಬೇಳೆ ಮತ್ತೆ ಹೆಸರುಬೇಳೆ ಎರಡು ಸ್ವಲ್ಪ ಮಿಕ್ಸ್ ಮಾಡಿ ತರ್ಕಾರಿ ಎಲ್ಲಾ ಹಾಕಿ ಒಂದ್ ವೀಜಲ್ ಕೂಗ್ಸಿ ಆಮೇಲೆ ಒಗ್ಗರಣೆ ಮಾಡಿ ಅದಕ್ಕೆ ಸ್ವಲ್ಪ ಕಾಯಿ. ಮತ್ತೆ ತೆಂಗಿನಕಾಯಿ ಸ್ವಲ್ಪ. ಪ ಸಾಂಬಾರ್ ಪೌಡರ್ ಅದು ಇದೆಲ್ಲ ಹಾಕಿ. ಸ್ವಲ್ಪ ಗಟ್ಟಿನೇ ಇರುತ್ತೆ ಮೊದೆ. ತಳುವೂ ಇರಲ್ಲ.
ಓಕೆ ಓಕೆ. ಹ್ಮ್. ಹಾ ಅದು ತೀಡತ್ತು ಕಷ್ಟ ಉಂಟೆ ಕಟ್ಟಿಬಿಡುತ್ತೆ ಇಲ್ಲ ಅಂದ್ರೆ ಅಲ.
ಹ್ಮ್ ಮುದ್ದೇನಾ.
ಹ ನನ್ ಫ್ರೆಂಡ್ ಬೆಳಿಗ್ಗೆ ತೀಡತ್ತಿದಾಳೆ ಮುದ್ದೆ. ಹೇ ಗೊಂಟ್ ಆಗುತ್ತೆ ಕ್ಕ ತಿರುಗ
ಹ್ಮ್ ಅದು ನಮಗೆ ರೂಢಿ ಆಗ್ಬಿಟ್ಟಿದೆ ಮಾಡಿ ಮಾಡಿ ಅಲ್ವಾ ನಾವು ಒಂದ್ ಹತ್ ವರ್ಷದಿಂದ ಮಾಡ್ತಾ ಇದ್ದೀವಿ.
ಹ್.
ಹಂಗಾಗಿ ಅದು. ಅಭ್ಯಾಸ ಆಗ್ಬಟ್ಟಿದೆ ಇಗ ನಮ್ ತ್ತೇನ ಉಂಡೆ ಗಿಂಡೆ ಬರಲ್ಲ ಚೆನ್ನಾಗ ಬರುತ್ತ.
ಓಕೆ ಆಮೇನೆ ದು ಟೆನ್ ಇಯರ್ಸ್ ಇದ್ದ ಅಡಗೆ ಮಾಡೋದು ಅವನ್ ಟೆನ್ ಇಯರ್ಸ್ ಬ್ಯಾಕ್. ಇದನ್ನೇ ನೀವ್ ಅಡ್ಗೆ ಮಾಡಕ್ ಹೋಗ್ತಾ ಇದ್ರಾ.
ಹ್ಮ್ ಟೆನ್ ಇಯರ್ಸ್ ಬ್ಯಾಕ್ ಇಂದಾನೆ ಅ ಅಡ್ಗೆ ಮಾಡ್ತಾ ಇದೀನಿ ನಾನು. ಟೆನ್ ಇಯರ್ ಆಯ್ತಾ ನಿಮ್ ಮದುವೆಯಾಗಿ.
ಮೆದುವವಾಗಿ ಟೆನ್ ಇಯರ್ಸು. ಓಕೆ ನಿಮ್ ಏ ಇವಾಗ ನಿಮ್ ಏಜ್ ಜು.
ನಮ್ ಏಜಿನ ಕೇಳ್ಬೇಡಿ ನಾನನ್ ಹೇಳಲ್ಲ.
ಹಂಗೆ ತಟ್ಟಿನ ಟ್ವೆಂಟಿ ಇಯರ್ಸ್ಗೆ ಮದವೆ ಮಾಡಿರ್ತಾರ ಮೇ ಬಿ.
ಹಂಗೆ ಅನ್ಕೊಳ್ಳಿ..
ಆ ಮೇ ಬಿ ತರ್ಟಿ ಇಯರ್ಸ್ ಅಲ್ಲಿ ಟ್ವೆಂಟಿ ಇಯರ್ಸ್ ಅಲ್ಲಿ ಮದುವಿ ಮಾಡಿರ್ಬೋದು ಟೆನ್ ಇಯರ್ಸ್ ಆಗಿರುತ್ತೆ ಇಲ್ಲಿ. ಹ
ಹ್ಮ್ ಅವಾಗಿಂದ ಆಡಿ ಹೀಗೆ ಮಾಡಿ ಮಾಡಿ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದ್ದ ನಾವ ಇವಗ ಎಕ್ಸ್ಪೀರಿಯನ್ಸ್. ಅಡಿಗೆದ್ರಲ್ಲಿ ಹ್ಮ್ ಈ ಈಗ ತ್ರೀ ಡೇಸ್ ಇಂದ ಬಾಕ್ಸ್ ಬರ್ತಾ ಇದೆಯಲ್ಲಾ ತಮ್ಮನಿಗೆ ಗೊತ್ತಾಯ್ತಾ.
ಆ ಹ ಆ ಯಾರು ನಿಮ್ ಮನೆಯ ಬಗ್ಲಿ ಹುಡ್ಗಿ ಈತ ತರ್ತ ತರಲ್ಲ
ಹಾ ಹೌದೌದು
ಓಹೋ ಬಾಕ್ಸ್ ತೊಳಿತಾ ಇದ್ರೆ ನಾನು ಬಾಕ್ಸ್ ತೊಳಲ್ಲಲ್ಲ ಇಲ್ಲೆಲ್ಲ ಊಟ ತರ ಊಟೆ ತಗೊಂಬದು ಅಲ್ಲಿ ಕೇಫಿಟೀರಿಯಾದಲ್ಲೇ ತಗೊಂತಾರೆ.
ಹ್ಮ್
ಹ್ಮ್ ಅವಾಗ ಹೇಳ್ಲಿಲ್ಲ. ಅಕ್ಕ ಕಳಸ್ತಾ ಇದಾರೆ ಅಂತಂದ್ರು.
ಓಕೆ ಓ ಕೆ ಓಕೆ.
ನೀವ್ ಚೆನ್ನಾಗ್ ಮಾಡ್ತೀರಂತಲ್ಲ ಅಡಗೆ ಎಲ್ಲಾ. ಹ ಅಹ್ ಅಹ್ ನಿಮ್ ಬ್ರದರ್ ಅವರೇ ಹೇಳಿದ್ರು. ಚೆನ್ನಾಗ್ ಮಾಡ್ತಾಳೆ ನಮ್ಮ್ ಅಕ್ಕ ಎಲ್ಲಾ ಅಡಗೆ ಎಲ್ಲ. ಎಲ್ಲಾ ಆ ಇದು ಎ ಎರೆ.
ಅವ್ನಿಗೆ ಇಷ್ಟ ಆಗತ್ತೆ ನಾನ್ ಮಾಡದು.
ಓಕೆ
ಹ್ಮ್ ಅವನಿಗೆ ಸಾಂಬಾರ್ ಮುದ್ದೆ ಸ್ವಲ್ಪ ನಮ್ ಕಡೆ ನಾನು ಇವ್ರಿಗೆ ನಮ್ಮ ಮನೆಯವ್ರ್ ರಿಗು ಸ್ವಲ್ಪ ಮೆತ್ತಗ್ ಇರ್ಬೇಕ್ ನೋ ದೆ ಅವ್ನಿಗೆ ಸ್ವಲ್ಪ ಗಟ್ಟಿ ಇರ್ಬೇಕು ಅದೊಂದ್ ಮುದ್ದೆ ಸೆಟ್ ಆಗಲ್ಲ. ಬೇರೆ ಐಟಮ್ಸು. ಟಿಫನ್ ಐಟಮ್ಸು ರೈಸ್ ಐಟಮ್ಸ್ ಎಲ್ಲಾನು ಇಷ್ಟ ಅವನಿಗೆ. ಹ್ಮ
ಕಾಲ್ದವ್ರ್ ಸ್ವಲ್ಪ. ಅಷ್ಟು ಈಗ ಗೊತ್ತಿರದಲ್ಲ ಓ ಇವ್ ಹಾಕಿ ಮಿಕ್ಸ್ ಮಾಡಿ ಇವಾಗ. ಅವದು ಸ್ವಲ್ಪ. ನೀ ದೋಫರೆಂಟ್ ಡಿಫ್ರಂ ಐಟ್ಸ್ ಎಲ್ಲ ಯಟ್ಯೂಬ್ ಅಲ್ಲಿ ಅಲ್ಲಿಲ್ಲಿ. ಕಲ್ತಿರ್ತಿವಿ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಮೇ ಬಿ ಲೈಕ್ ಆಗಿರುತ್ತೆ.
ಯಾರಿಗೆ ಹೇಳಿ
ಐ ಮೀನ್ ನಿಮ್ ಬ್ರದರ್ಗ್ ಗೆ ಇವಗ ನೀವು ಡಿಫ್ರೆಂಟ್ ಡಿಫೆರೆಂಟ್ ಐಟಮ್ಸ್.
ಡಿಫ್ರೆಂಟ್ ಡಿಫ್ರೆಂಟ್ ಅವ್ನಿಗೆ ಏನ್ ಸೆಟ್ ಆಗಲ್ಲ ಅವ್ನಿನಿಗಳೇ ಕಾಲ ಉಟನೆ ಸೆಟ್ ಆಗೋದ್ ಸ್ವಲ್ ಪ್ಪ ಹೊಸ ಹೊಸಾಗೆಲ್ಲ ಏನು ಸೆ ತಿನಲ್ಲ ಅವ್ನು.
ಓಕೆ
ಹಳೆ ಕಾಲದ ಅಡಗೆನ ಅವ್ನು ಇಷ್ಟಪಟ್ಟತಿನದು
ಓಕೆ ಐ ಮೀನ್ ಅಮ್ಮವರ್ಗ ಮುಂದೆ ಮಾಡಕ್ ಬರ್ತಾ ಇರತ್ತಲ್ಲ ಇವಾಗ ಫ್ರೈಸ್ ಅವೆಲ್ಲ ಮಾಡಕ್ ಬರಲ್ಲ ಸ್ವಲ್ಪ ಚಿಕನ್ ಫ್ರೈ
ಹಾ ಹೌದೌದು ಹ ಚಿಕನ್ ಎಲ್ಲಾ ಇಷ್ಟ ಟ್ಟ ತಿಂತಾನೆ ಚಿಕನ್ ಕಳಿಸ್ಬೇಕು ಒಂದಿ ಸಹ ಬೆಳಗ್ಗೆನೆ ಅಷ್ಟೊತ್ತಿಗೆಲ್ಲ ಎ ತಗೊಂಬಂದ್ ಮಾಡದಂತಾನೇ ಚಿಕನ್ ಕಳ್ಸೋಕ್ ಸ್ವಲ್ಪ ರಿಸ್ಕು
ಓಕೆ
ಈಗ ಅವನಿಗೆ ಈಗ ಮಕ್ಕಳಿಗೆಲ್ಲ ಏ್ಟಟ್ ಓ ಕ್ಲಾಕ್ಗೆಲ್ಲ ನನ್ನ ಅಡಗೆ ಮಾಡಿರ್ಬೇಕು ಬೆಳಿಗ್ಗೆ ಟಿಫನ್ ಮಾಡಿರ್ಬೇಕು ಮಕ್ಕಳೆಲ್ಲಾ ಏ ತಟ್ಟಿಗೆಲ್ಲ ಸ್ಕೂಲಿಗೆ ಹೋಗ್ತಾರಾ ಹ ಆ ಟೈಮ್ ಅಲ್ಲಿ ಮತ್ತೆ ನಾನ್ ಚಿಕನ್ ಕಳಿಸಿ ಚಿಕನ್ ತಗೊಮ್ಮ ಇಲ್ಲಪ್ಪಾ ಸಿಕ್ಕ
ಬೆಳಗ್ ಫೈವ ಓ ಕ್ಲಾಕ್ ಎದ್ದೇಳ್ತೀರಾ
ಇಲ್ಲ ಸಿಕ್ಸ್ ಸಿಕ್ಸ್ ತರ್ಟಿ ಹೇಳ್ತೀನಿ ಹ ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಕುಕ್ಕಿಂಗ್ ಕೆಲಸ ಮುಗಿಯುತ್ತೆ ಆಮೇಲೆ ಮಕ್ಳಿಗೆಲ್ಲ ಎಬ್ಬಸಿ ಸ್ನಾನ ಮಾಡ್ಸ ಅವ್ರಿಗೆಲ್ಲ ರೆಡಿ ಮಾಡಿ ಅವರಿಗೆಲ್ಲ ಟಫನ್ ಮಾಡಿ ಏಟ್ ತಟಿ ಹಗ ಸ್ಕೂಲಿಗೆ ಕಳಸ್ತೀವಿ ಹಾ
ಇವಾಗ ಟ್ಯೂಶನ್ ಇ ಸ್ಕೂಲ್ ಇದೆ ಅಲ್ಲ ಸಾಯಂಕಾಲವರೆಗ ಇರ್ತಲ್ಲ
ಇಲ್ಲ ಇಲ್ಲ ಆಫಡೇ ಸ್ಕೂಲು ಟೂ ಕ್ಲಾಕಿಗೆ ಮುಗಿಯುತ್ತೆ
ಸಮ್ಮರ್ ಟೈಮ್ ಅಂತ
ಇಲ್ಲ ಇಲ್ಲ ಈ ಸಾಟರ್ಡೆ ಆಫ್ ಡೇ ಇರುತ್ತೆ
ಓಕೆ ಓಕೆ ಫೈನ್ ನಮನ್ ನಮ ಕಡೆ ನಮ್ ಕಡೆ ಎಲ್ಲ ಫುಲ್ ಡೇ ಇರುತ್ತೆ ಸಾಯಕಾಲವರೆಗ ಇರುತ್ತ ಐದು ಗಂಟೆವರೆಗೆ.
ಇಲ್ಲ ಈ ಕಡಲ್ಲಿ ಸಿಟಿಿಯಲ್ಲಿ ಮೂರ್ ಗಂಟೆ ಎಲ್ಲಾ ಸ್ಕೂಲ್ ಲಾಸ್ಟ್ ಮೂರ್ ಗಂಟೆ.
ಓಕೆ
ಮೂರ್ ಗಂಟೆ ಮೇಲ್ ಮಕ್ಳಗ್ ಸ್ಕೂಲ್ ಇರಲ್ಲ. ಈಗ ಮೂರ್ ಗಂಟೆಗ್ ಬರ್ತಾರೆ ಒಬ್ಳು ಚಿಕ್ ಚಕ್ಕೋಳು ಬಂದು ಒನ್ ಓ ಕ್ಲಾಕ ಬರ್ಾಳ ಒನ್ ತರ್ಟಿ ಬರ್ತಾಳೆ.
ಓಕೆ ಅವ ಬಂದಿರ್ತ ಮೇಬಿ
ಹ್ಮ್
ಹ್ಮ ನೆಕ್ಸ್ಟ್ ಇಯರ್ಲ ಇದ್ದ.
ದೊಡ್ಡೋಳು ಬಂದು ತ್ರೀ ಕ್ಲಾಕಿಗೆ ಬರ್ತಾಳೆ ಮತ್ತೆ ಫೋರ್ ತರ್ಟಿಗೆ ಡೈಲಿ ಟ್ಯೂಷನ್ಗೆ ಹೋಗ್ತಾರೆ ಸಿಕ್ಸ್ ತರ್ಟಿ ಬರ್ತಾರೆ.
ಓಕೆ
ಹ್ಮ ಇವಾಗ ಅವರು ಇವತ್ತು ಬಂದ ಆಾಫ್ ಡೇ ಸ್ಕೂಲ್ ಅಲ್ವಾ ಇವಾಗ ತ್ರೀ ಓ ಕ್ಲಾಕ್ ಇಂದ ಫೈವ್ ಓ ಕ್ಲಾಕ್ ಇಂದ ಟ್ಯೂಷನ್
ಓಕೆ ಸ್ಪೋರ್ಟ್ಸ್ಗೆ ಅವೇ ಕಳ್ಸಲ್ಲ.
ಇಲ್ಲ ಇಲ್ಲ ಸದ್ಯಕ್ಕೆ ಎಲ್ಲೂ ಇಲ್ಲ.
ಓಕೆ ಐ ಮೀನ್ ಸ್ಪೋರ್ಟ್ಸ್ ಕೆಲ್ಸರ ಫಿಸಿಕಲಿ ಆಕ್ಟಿವ್ ಆಗ ಇತಾರಲ್ಲ. ಮ ಹೆಲ್ ಆಗಿ ನಾವೆಲ್ಲ ಸ್ಕೂಲ್ ಅಲ್ಲಿ ಕಾಲೇಜ್. ಲ್ಲ ಸ್ಪೋರ್ಟ್ಸ್ಗೆ ಹೋಗ್ತಿದೀವಿ ಹ ಬೆಳಿಗ್ಗೆ ಕಾಲೇಜ ನಮ್ ಮಧ್ಯಾಹ್ಕ್ಕೆ ಮುಗ್ ತಿತು ಇಟ್ ತಿರ್ಟಿ. ಕಾಲೇಜ್ ಸ್ಟಾರ್ಟ್ ಸೋ ಒನ್ ತರ್ಟಿ ಕಾಲೇಜ್ ಎಂಡ ಅದಾದ್ಮೇಲೆ ನಾನು ಎನ್ ಸಿ ಸಿ ಗ ಹೋಗ್ತಿದ್ದೆ. ಗೊತ್ತಲ್ಲ ನಮ ಎನ್ ಸಿ ಸಿ ಗೊತ್ತಲ್ಲ ಟ್ರೈನಿಂಗ್ ಹ ಟ್ರೈನಿಂಗ್ ಹೋಗ್ತಾ ಇದ್ದೆ ಸೊ ಟು ಕ್ಲಾಕ್ ಸ್ಟಾರ್ಟ್ ಆಗ್ ತಿತು ದೂ ಫೈವ ಫೋರ್ ತರ್ಟಿಿವರೆಗೆ. ಟೈಮಿಂಗ್ ಅಲ್ಲೇ ಇರ್ತದೆ ಏನ್ ಸಿ ಸಿ ನಿಲ್ಲಿ ಸೊ ಅದಾದ್ಮೇಲೆ ೈವ್ ಓ ಕ್ಲಾಕ್ಗೆ ನನ್ ಬಸ್ ಕೆಟ್ಾಲ್್ಲೇಯರ್.
ಹ್ಮ್
ಸೊ ನಾ ಫೋರ್ ತರ್ಟಿಲಿದ್ದ ಸೆವೆನ್ ಓ ಕ್ಲಾಕ್ ವರೆಗೆ ಬಾಸ್ ಕಿಟ್ ಬಾಲ್ ಗೇಮ್ ಅಡ್ತಿದೆ
ಓಕೆ ಓಕೆ ಓಕೆ ಹ್ಮ್ ಇವಾಗ ಫ್ರೀ ಸಾಟರ್ಸ್ದಯ್ ಸಂಡೇಸ್ ಫ್ರೀ ಇರ್ತೀರ
ಹ ಸ್ಯಾಟರ್ಡೆ ಸಂಡೇ ಫ್ರೀ ಏನು ಇಲ್ಲ ಸುಮ್ನೆ ರೋಮ್ ಅಲ್ಲೇ ಇರೋದು ಏನಾದ್ರು ಫ್ರೆಂಡ್ಸು ಎಲ್ಲಾದ್ರರು ಆಚೆ ಹೋಗಣ ಬನ್ನಿ ಅ ಅಂತಂದ್ರೆ ಎಲ್ಲರೂ ಹೋಗ್ ಬರ್ತೀವಿ ಅಷ್ಟೆ ಯಾವಾಗ ಇನ್ನ ಇವಾಗ ಸ್ವಲ್ಪ ದಿನ ಎಂಜಾಯ್ ಮಾಡ್ಬೇಕು ಮತ್ತೆ ಲೈಫ್ ಅಲ್ಲಿೇ ಮದ್ವೆ ಆದ್ಮೇಲೆ ಮಾಡ್ತೀವೋ ಇಲ್ಲೋ
ಹೌದೌದು
ಎಲ್ಲ ಇವಾಗ ಇರ್ತಾರೆ
ಹ್ಮ್ ಹೌದೌದು
ಹ್ಮ್
ಮತ್ತೆ ಫ್ರೆಂಡ್ಸ್ ಎಲ್ಲ ಎಲ್ಲಿಗೆ ಹೋದ್ರು
ಎಲ್ಲರೂ ಕೆಳಗ ಇದ್ದಾರೆ ಒಬ್ಳು ವರ್ಕ್ ಮಾಡ್ತಾ ಇದ್ದಾಳೆ ಸ್ವಲ್ಪ ವರ್ಕ್ ಇತ್ತು ಪೆಂಡಿಂಗ್ ವರ್ಕು ಏನ ಒಬ್ಳು ಅದೆ ಕಾರ್ಯ ಕೆಲ್ಸ ಮಾಡ್ತಾ ಇದ್ದಾಳೆ ಅವಳಿಗೆ ಹೊಸ ಟಾಸ್ತಿ ಲ್ಲ ಬಂದಿದೆ ತೆಲುಗು ಅಲ್ಲಿ ತೆಲುಗು ಅಲ್ಲಿ ಟೈಪಿಂಗ್ ಮಾಡ ಅವೆಲ್ಲ
ಹ್ಮ್ ಹ್ಮ್ ಹ್ಮ್ ಹ್ಮ್
ತಾ ಇದಾರೆ ಇನ್ನು ಒಂದಿಬ್ರು ಅವ್ರಿಗೆ ಸ್ಯಾಟರ್ಡೇನುೂ ವರ್ಕ್ ಇರುತ್ತೆ ಅವ್ರಿಗೆ
ಹೌದಾ
ಸ್ಯಾಟರ್ಡೇನೂ ಹೋಗ್ತಾರೆ ಆಫೀಸ್ಗೆ ಅವ್ರಗೆ ಓನ್ಲಿ ಸಂಡೆ ಒಂದೇ ಹ್ಮ್ ನಾನು ನನ್ ಫ್ರೆಂಡ್ ಸೇಮ್ ಆಫೀಸ್ ಆಫೀಸ್
ಹಾ ಒಬ್ರು ಹ್ಮ್ ಇಬ್ಬರು ಸೇಮ್
ಸ್ಕೂಲ್ ಯಿಂದ ಸೇಮೆ
ಹ್ಮ್
ಸ್ಕೂಲ್ ಇಂಟರ್ಲ್ ಯಿಂದ ಡಿಗ್ರಿ ಇವಾಗ ಸೇಮ್ ಆಫೀಸ್
ಓಕೆ ಓಕೆ ಆತರ ಫ್ರೆಂಡ್ಸ್ ಇರ್ತಾರೆ ಒಬ್ರು.
ಹ ಎಲ್ಲಾ ಆಲ್ಮೋಸ್ಟ್ ಏಟ್ ಏಟ್ ಪ್ಲಸ್ ಇಯರ್ಸ್ ಇಂದ ಇಬ್ರು ಕಲ್ತಾ ಇದೀವಿ.
ಹ್ಮ್ ಹ್ಮ್ ಸರಿ ಸರಿ. ನೈಟಿಗೆ ಮತ್ತೆ ನಿಮ್ದ ಅಡಿಗೆ
ನೈಟ್ ಗೆ ಮಾಡ್ಬೇಕ ಏನೋ ನನ್ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡ್ದೆ ಏನ್ ಮಾಡೋಣ ಅಂತ. ನಾನ್ ಸ್ವೀಟ್ ಮಾಡ್ತೀನಿ ನೀನ್ ಏನಾದ್ರೂ ಮ್ಯಾಂಗೋ ರೈಸ್ ಮಾಡ ಬಿಡು ಅಂತ ಹೇಳ್ದ ಅವಳು ಸರಿ ಅಂತಂದ್ಲು.
ಹ್ಮ್
ಹ್ಮ್ ಇನ್ನ
ಓಕೇ ಓಕೇ.
ಸರಿ ಇಡ್ಲ.
ಹಾ ಓಕೆ
ಬಾಯ್